ಹಲೋ ಕೇಳಿಸ್ತದಿಲ್ಲಪ್ಪಿ. ಹಲೋ
ಹಲೋ ಅಕ.
ಕೇೇಳಸ್ತದಾ? ಕೇೇಳಿಸ್ತದ ಇಲ್ಲ? ಹಲೋ ಹಲೋ ಹಲೋ ಹಲೋ
ಹಲೋ ಹಲೋ ಹಲೋ
ಹಲೋ ಹೊರ್ಗ್ ಬಾ ಹೊರ್ಗ್ ಬಾ ಅಪಿ ಏನ ಕೇಳ್ಸಲಕೈತಿ. ಹಲೋ ಹಲೋ
ನೆಟ್ವರ್ಕ್ ಬರಕಿಲ್ರಕ್ಕ ಹೊರಗಡೆ
ಸ್ವಲ್ಪ ನೆಟ್ವರ್ಕ್ ಬರಂತ. ನಿಮ್ದೇ ಕೇಳಲಾಗೈತಿ. ಹೌದಾ ಇಷ್ಟೊತ್ತಾಯ್ತು ಹಲೋ ಹಲೋ ಅನ್ನಕುಂತೀನಿ ನಿಮ್ದು ಮಾತಾಡೋದು ಸ್ವಲ್ಪ ಕೇಳಸ್ತೈತಿ ನಿನ್ ಸ್ವಲ್ಪ ಕೇಸಲಾಗೈತಿ.
ಹ್ಮ ಹಾ
ಹಲೋ ಹಾ ಕೇಳಸ್ತದೆ ಕೇಳಸ್ತದೆ ಸ್ವಲ್ಪ ಹೊರಗ ಬಾಪಾ ಏನ್ ನೆ ಏನು ಕಳ್ಸಲಗೖತಿ. ಹೌದಾ ನಾವು ಹೊರಗಡೆನೆೇ ಇದ್ದೀವಿ. ಇವಾಗ ಕೇಳಸ್ತದಾ?
ಸಾಪ್ಪ
ಇವಾಗ ಕೇಳಸ್ತದ?
ಕೇಳುಸ್ತೈತ್ರಿ ನಿಮ್ ಕೇಳ್ಸತೈತಿ.
ಹಾ ಈ ಕೇಳ್ಸದೊಂತ ನೋಡಿ
ಹಾ ಊಟದಾಯ್ತ್ರಿ.
ಊಟ ಇನ್ನೂ ಇಲ್ಲ ನೋಡಪ್ಪ ನಿಮ್ದು?
ಹ್ಮ ನಮ್ದು ಮಾಡ್ಬೇಕಕ್ಕ.
ಹ್ಮ್ ಹ್ಮ್ ಏನ್ಟೀ ಅದ ಆಯ್ತಾ.
ಹಾ ನಮ್ದ ನಮ್ದಾಯ್ತರಿ ಚಹ ಕಾಳು
ಏನ್ ಹೆಸ್ರುಕಾಳ್ ಕೊಟ್ಟಿದ್ರಾ?
ಹಾ ಮೆಟ್ಟಿಗೆ ಕಾಳ್ರೀ.
ಮೆಟ್ಟಿ ಕಾಳ್ ಕೊಡ್ತಾರೇನು ಚಾದಾಗ?
ಅಂದ್ರೆ ಅದು ಸ್ನ್ಯಾಕ್ಸು ಸೆಪ್ರೇಟ್ ಸ್ನ್ಯಾಕ್ಸ್ ಅದು.
ಓ ಹೋ ಹೌದನಾ?
ಹಾ ಚಾದು ಸ್ನ್ಯಾಕ್ಸು?
ಹಾ ನಮ್ದು ಚಾ ಬಿಸ್ಕಿಟ್ ಆಯ್ತು ನೋಡಪ್ಪಾ. ಹೊ ಹೊ.
ಹ ಇವತ್ತ ಏನ್ ಸ್ಪೆಷಲ್.
ಎಲ್ಲಾ ತರ ಅಡ್ಗೆ ಮಾಡಿರ್ತಾರ ಹಾಸ್ಟೇಲ್. ಏನಲ್ ನೋಡು ಬೇಳೆಸಾರ್ ಮಾಡಿದ್ವಿ. ಮಿಟಿಗೆ ಕಾಳ ಪಲ್ಯ ಆದ. ಅ ಮಳಕಿ ಹೊಡೆದಿರದ್ ಮೆಟ್ಟಿಗೆ ಕಾಳ್ ಪಲ್ಯ.
ಹಾ ಅಕ್ಕ.
ಅನ್ನ ಅವ್ಲಕ್ಕಿ ಹೋಗರ್ಣೆ ಮಾಡಿದೀವಿ ಮಧ್ಯಾಹನ.
ಹಾ ಅಕ್ಕ ಕ್ಕ. .
ಅದೇ ಊಟ ಮಾಡಿದ್ವಿ ಈ ಸಂಜೆೆಗೆ ಸ್ವಲ್ಪ ಏನಾದ್ರು ಬಿಸಿದ್ ಮಾಡ್ಬೇಕ ಅನ್ನದು.
ಹ ಅದು ಮಾಡಲ್ಲ. ಚಿಕನ್ ಮ.
ಮಾಡ್ತೀವಪಾ ಇವಾಗ ಎರಡು ದಿನ ಆಯ್ತು ಮಾಡಿಲ್ಲ. ಹಾ ಮಾಡ್ತೀವಿ ಫಿಶ್ ಮಾಡ್ತೀವಿ ಚಿಕನ್ ಮಾಡ್ತೀವಿ ಮಟನ್ ಮಾಡ್ತೀವಿ. ಎಲ್ಲಾನು ಮಾಡ್ತೀವಿ ಫಿಶ್ನ್ ಮಾಡ್ತೀವಿ.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
ಇಲ್ಲ ಇಲ್ಲ ಚಿಕನ್ ವಾರ್ದಾಗ ಎರಡ್ ಸಲ ಆಗ್ತಿರ್ತತಿ.
ಹಾ.
ಮತ್ತೆ ಫಿಶ್ ಹೊಡ್ದ ಕಲ್ಸ್ಥಿರ್ತರಲ್ಲ ಹಿಂಗ ನಮ್ ರಿಲೇಷನ್. ಕಳಸ್ತಾರ. ನಮ್ ಸಂಬಂಧಿಕರದಾಗ ಅಲಿ ಅವ್ರ ಊರತ್ರ ಕೆರೆ ಆಯ್ತೆ ಅಲ್ಲ.
ಹಾ ಹಾ ಅಲ್ಲಿಂದ ತಗಂ.
ಹ್ಮ್ ಫ್ರೆಶ್ ಆಗಿರೋ ತಗೊಂತತೀ ಇಲ್ಲೆಲ್ಲಿ ಬಂದಲ್ಲಿ ತಗೊಳಲ್ಲ ಸ್ವಲ್ಪ ಸ್ಮೆಲ್ ಇರ್ತವ ಬಂದಲ್ಲಿ.
ಹೌದಕ್ ಹೌದು ಹೌದೌದಕ್.
ಕ್ಲೀನ್ ಮಾಡ ನಮ್ಮ. ಹ್ಮ್ ಫಿಶ್ ಹೌದೌದು. ಸ್ವಲ್ಪ್ ನೆನಪಿನ ಶಕ್ತಿ ಅದು ಇರ್ತೈತಿ ಅಂತ. ಅಂದ್ರೆ ಫಿಶ್ ಅಂದ್ರೆ ಸ್ವಲ್ಪ ಇಷ್ಟ ನಮಗ.
ಪ್ರೋಟೀನ್ ಜಾಸ್ತಿ ಇರುತ್ತೆ ಅದ್ರ ಪ್ರೋಟೀನ್ ಕಂಟೆಂಟ್ ಎಲ್ಲ.
ಹ್ಮ್ ಮಟನ್ ಚೆನ್ನಾಗಿರ್ತೇತಿ ಮಟನ್ ನೊಳಗನು ಅದ್ರ. ಟೇಸ್ಟ್ ಬೇರೆ ಇರ್ತದೆ.
ಹಾ ಅದುಕ ಕೆಲವ್ರು ತಿಂತಾರೆ ಕೆಲವ ತಿನ್ನಲ್ಲ.
ಹೌದೌದು ನಾವು ತಿಂತೀವಪ್ಪಾ ಮಾಡ್ತೀವಿ ನಾವು.
ಹಾ ಹಾ
ನೀನ್ ತಿನ್ನಲ್ಲ ಮಟನ್.
ನಾವು ಮಟನ್ ತಿಂತೀವಿ ಅಕ್ಕ ಚಿಕನ್ನು ಮಟನ್ನು ಫಿಶ್ ತಿಂತೀವಿ.
ಹ್ಮ್ ಹ್ಮ್
ಹಾ ಇದು ಮತ್ತೆ ತತ್ತಿ ಎಲ್ಲ ತಿಂತೀವಿ ಮೊಟ್ಟೆ ಎಲ್ಲ.
ಹ್ಮ್ ಹ್ಮ್
ಹಾಸ್ಟೆಲ್ದಾಗ ಮೂರ್ ಸಲ ಮೊಟ್ಟೆ ಮತ್ತೆ ಬಾಳೆಣ್ಣ ಕೊಡ್ತಿರ್ತಾರೆ. ಹಾ ಹ. ಮೂರ್ಸಲ ತತ್ತಿ ಕೊಡ್ತಾರ.
ಹ ಹಾ.
ವಾರದ ಮೂರು ಸಲ ಬಾಳೆಹಣ್ಣು ಕೊಡ್ತಾರ.
ಹ್ಮ್
ಒಂದ್ಸಲ ಚಿಕನ್ ಇರುತ್ತ ಮತ್ತೆ ಅದು ಬಿಟ್ರೆ ವಾರದಾಗ ಒಂದ್ಸಲ. ಏನ್ರ ಸಿಹಿ ತಿಂಡಿ ಕೊಡ್ ತರ.
ಹ ಹ ಅಂದ್ರೆ ಎರ ದಿನ ಬೇರೆ ಬೇರೆ ತರ ಕೊಡ್ತಾರ ನಷ್ಟು ನ ಎರೈ ಆಗರ್ತದಾ ಬೇರೆ ಬೇರೆ ತರ ಇರ್ತದೆ ಬೆಳದು ಹ್ಮ್ ಹ್ಮ್
ಹಾ ಬೇರೆಾರ ತರ ಇತ್ತ ಒಂದ ದಿನ ಹುಳಿ ಒಗ್ರ ಇದ್ರೆ ಒಂದ ದಿನ ಪಲಾವ್ ಇರುತ್ತ ಒಂದ್ನ ಹೇಳಳಿದ್ರೆ ದೋಸೆ ಇರ ಅಂದ್ರೆ ದಿನ ದಿನ ಬೇರೆ ಬೇರೆ ಇತ್ತ ಅಂದ್ರೆ ಈ ಕಡೆ ಬೆಳವರ್ ಕಡೆ ಅಲ್ವಾ ಮುದ್ದೆ ಜಾಸ್ತಿ ಅಂತಾರೆ ರೊಟ್ಟಿ ಎಲ್ಲ ಗೊತ್ತಿಲ್ಲ ಈ ಕಡೆ ಅಂದೆ ಈ ಕಡೆ ಸಜ ರೊಟ್ಟ ಜೋಳದ ರೊೆಲ್ಲ ಗೊತ್ತಿಲ್ಲ ಆ ಸಂಜೆ ರೊಿ ಜೋಳದ ರೊೆ ಟ್ಟಿ ಕೊಡೋ ಬದ್ಲಿಗೆ ರಾಗಿ ಮುದ್ದ ಕೊಡ್ತಾರ
ರಾಗಿ ಮುದ್ದೇನ ಗಟ್ಟಿ ಚೆನ್ನಾಗಿರ್ತೈತಿ ಅಂತ
ಅಂದ್ರೆ ಈ ಕಡೆ ಜನ ಬೆಂಗೂರು ಚನೆಯಲ್ಲಿ ಏನಂತ್ರ ಚಜ್ಜಿ ರೊಟ್ಟಿ ತಿಂದ್ರೆ ಗಟ್ಟಿ ಗಟ್ಟಿ ಅಂತ ಹ ಹತರ ನಾಮ ಕಡಸ
ಸರಿಯಾಗಿಲ್ಲ ಸ್ವಪ ಹೊರಗಡೆ ಬಾ ಕರೆಕ್ ಕೇಳ್ಸಲ್ಲಗೈತಿ
ಹಾ ಇವಾಗ ಕೇಳಸ್ತಯ್ತಾ
ಒಂದೊಂದ್ಸಲ ಕೇಳಸಲಗೈತೆ ಒಂದ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆತೈತಿ ನಿಂದು ಕೇಳಲ್ಲ ಕರೆಕ್ಟ್ ಆಗಿ
ಹಾ ಇವಾಗ ಕೇಳಿಸತಯ್ತಾ
ಹಾ ಇವಾಗ ಕೇಳಸ್ತಾರಿ
ಹ್ಮ್
ಅದೇ ರಾಗಮ್ದೆ ಉಂಡರ ಗಟ್ಟಿ ಅಂತ ಹೇಳ್ತಾರ
ಹಾ ಅಂದ್ರೆ ಈ ಕಡೆ ಜನ ಹೇಳ್ತಾರೆ ಹಂಗ ಸಜ್ಜಿ ರೊಟ್ಟಿ ತಿಂದ್ರೆ ಜ್ವಾದ ರೊಟ್ಟಿ ತಿಂದ್ರೆ ನೀವೇಗ ಗಟ್ಟಿ ನೀವೇ ಗಟ್ಟಿ ಅಂತಾರ
ಹಾ ಹಾ
ನಮ್ ಕಡೆ ಜನ ಎಲ್ಲ ರಾಗಿ ಮುದ್ದು ತಿಂದ್ರೆ ರಾಗಿ ಮುದಗಿದ್ದು ತಿನ್ಬೇಕು ಅವ್ರ ಗಟ್ಟೆ ಅವ್ರ ಗಟ್ಟೆ ಅಂತ ಅವ್ರ ಅಂತಾರೆ
ಹೌದು ನಮ ಸೈಡ್ದೆಲ್ಲ ರಾಗಿ ಮೇದಿನೇ ಗಟ್ಟಿ ಅಂತ ಹೇಳ್ತಾರ
ಅಂದ್ರೆ ಅನ್ಕೊಂಡ್ರೆ ಎರಡದಕ್ಕೂ ಮಹತ್ವ ಐತೆ ಎರಡುನು
ಹ್ಮ್
ಹ್ಮ್ ಹ್ಮ
ಚೆನ್ನಾಗಿ ಮಾಡ್ತಾರ ರಾಗಿ ಮು್ದೆ
ಹಓ ಅಕ್ಕ ಚೆನ್ನಾಗ್ ಮಾಡ್ತಾರೆ ತಿನ್ಬೋದು ಅಂದ್ರೆ ರಾತ್ರಿ ಎಷ್ಟ ಕೊಡ್ ಪತ್ರ ಮುದ್ದೆಲ್ಲ
ಹಾ ಹಾ
ಆ ರಾತ್ರಿ ಮುದ್ದೆ ಅಷ್ಟೇ ಕೊಡತಲ್ಲಿ ಸಾಂಬಾರು ಹ ಈ ಕಡೆ ಎಲ್ಲ ಸಾಂಬಾರು ಬಸ್ಸಾರು
ಹಾ ಹಾ
ಹ ತಿಳಿಿಸಾರು ಅಂತೆಲ್ಲ ಇರುತ್ತೆ ಅಕ್ಕ ಕಡೆ
ಓಹೋ ಟೊಮೊಟೊ ಸಾರು ಮಾಡಲ್ಲನು
ಹಾ ಮಾಡ್ತಾರ ಕಟ್ಟ ಟ ಸಾರನು ಮಾಡ್ತಾರೆ ಬೇಳೆ ಸಾಂಬಾರು ಮಾಡ್ತಾರೆ ಮಾಡ್ತ ಹೆಂಗಂತಿಲ್ಲ ಬಟ್ ಅವ ಕುರ್ಗುಡ ಕಾಂಬಿನೇೇಶನ್ ಅಂದ್ರೆ ಅವ್ರ ಕುರುಗುಡ ಕಲ್ ಅಂತ್ ಮಾಡ್ತಾರ
ಹಾ ಹಾ
ಹಾಕ್ಕ ಮತ್ತೆ ಆ ಕಡೆ ವಾತಾವರಣ ಎಲ್ಲ ಹೆಂಗಐತಕ್ಕ
ಈ ಕಡೆ ನೋಡಪ್ಪ ಮಳೆ ಬರ್ಲಾಗೈತಿ ಹೌದು ಹತ್ತಿ ಬಿಸ ಊರಿೀ ಮಳೇನೆ ಬರ್ಲಾಗೈಐತಿ ಬಿಸಿಲ ಅಂದ್ರೆ ಅಷ್ಟು ಬಿಸಿಲ ೈಐ ಬ್ಯಾಸ್ತಿ ಬಿಸಿ್ಲಿ ಹೆಚ್ಚ ತ
ಹಾ ಹೌದಕ ಕ ಜಾಸ್ತಿ ಬಿಸಿಲ ಇ ಕೂರಕ್ ಆಗ್ತಿಲ್ಲ ಅ ಕೆಸಕ್ಕೆ ಹ
ಹೌದು ಜಾಸ್ತಿ ಕುದಿ ಕುದಿ ಹ್ಮ ಅವರು ರೋಡ ಎಲ್ಲ ಜಳ ಜಳ
ಹೌದಾಕ ಈ ಕಡೆ ಬೆಂಗ್ಳೂರ್ ಕಡೆ ಯಾಗ ಈ ಕಡೆ ಬೆಂಗ್ಳೂರ್ ಈ ಕಡೆಲ್ಲ ಮಳೆ ಮೋಡ ಈ ಕಡೆಲ್ಲ ಆಗೈತಿ ಈ ಕಡೆ ಬೆಳೆ ಇಲ್ಲ ಏನೆಲ್ಲ ಆದ್ರೂನು ಮೋಡ ಮಳೆ ಈ ಕಡೆನೆ ಬಕ್ಕುತ್ತ
ಹೌದನ್ನು ಆ ಕಡೆ ಜಾಸ್ತಿ ಐತೇನ್ ಮಳೆ
ಹಾ ಇವತ್ತೇಏನ್ ಮಾಡ ಆಗೈತ ಅಕ ಫುಲ್ ಇವತ್ತು ಮಧ್ಯಾಹ್ನದಿಂದ ಫುಲ್ ಮಾಡನೇ ಐತೆ ಪೂರ್ತಿ
ಹೌದಣ ಬಿಸಿಲು ಕಡಿಮೆ
ಹಾ ಬಿಸಿಲು ಸ್ವಲ್ಪ ಕಡಿಮೆ ಈ ಕಡೆ
ಹಾ ಹಾ
ಹ್ಮ್
ನಮ್ಗಡೆ ಎಲ್ಲಾ ಜಾ ಹ್ಮ ಹತ್ತಿ ಬೀಜ ಊರ ಇದೀವಪ್ಪ ಮನನೆ ಮಳ ಬಂದಿತ್ತು
ಹಾ ಕ
ಳಿ ಬಂದಂತ ಹಸಿ ಒಳಗೆ ಊರಿದೀವಿ ಅದಿದ್ರು ಮತ್ತ ಮತ್ತೆ ಆ ಮತ್ತೆ ಮಳೆನೇ ಬರ್ಲಿಲ್ಲಲ್ಲ ಮತ್ತೆ ಪೈಪ್ನ ಹಾಕಿದ್ವಿ ಅದು ಒಣಗ್ ಬಿಡ್ತದೆ ಜಲ್ದಿನೇ ಇವಾಗ ಬಿಸಿಲು ಜಾಸ್ತಿ ಇರಸಲಂದ ಸುಮ್ ಸ್ವಲ್ಪ ಸ್ವಲ್ಪೇ ಓಡ್ ನೀರ ಬಿಟ್ಟಿವವಿ ಸ್ವಲ್ಪ ಹೀಗಿದ್ರರು ಒಣಗಬಿಟ್ಟಾವ ಬೆಳೆಲ್ಲಾ ಇವಾಗ ಬೆಳಿಗ್ ನೀರಿಗೆಗ್ ಬಂದ್ಬಿಟ್ಟಾವ ಮಣ್ಣೆಲ್ಲ ಒಣಗ ಬಿಟ್ಟದ ಇವಾಗ ಹಸಿ ಇತ್ತಲ್ಲ ಮೊ ಇವಾಗ ಒಣಗೈತಿ ಅದಕ್ಕೆ ನೀರ್ ನೀರ್ನ್ನ ಕುಂತ್ವಿ ಮಳಿದ್ರೆ ಬರ್ ನ ನೋಡಕ ಕುಂತೀವಿ ಬರಿ ಮಾಡ ಆತವ
ಹಾಕ
ಅ ಪೈಪ್ ಅಂದ್ರೆ ಕ್ಯಾನ ಅಲ್ದಂಗ ನೀರು ಪಾರ್ ಬಂದಿಲ್ಲಕ್
ಇವ ಇನ್ನ ಇವಾಗ ಬರಲ್ಲ ಕ್ಯಾನಲ್ ದ ನೀರು ಇನ್ನ ಅ ಕೌಳ ದಿನ ಲೇಟ್ರದಲ್ಲ
ಹಾ ಹಾ ಅಕ್ಕ
ಇ ನಮ್ ಜುಲೈ ತಿಂಗಳೊಳ ಕೊಡ್ತಾರ ಮತ್ತ್ ಕ್ಯಾನಲ್ಲಿ ಇವ್ರ ಬಂದ್ರ ಹ ಕ್ಯಾನಲ್ಲಿ ಇವರು ಬಂದ್ರಿ ಹಾ ಇಲ್ಲ ಇವ ಬಾಸ್ತಿ ಪೀಕ್ ಅಂತ ಅಂದ್ರೆ ವಾರ ಬಂದ್ ನೀರ್ ಮಾಡ್ತಾರ ಒಂದ್ ವಾರ ಕೊಡ್ತಾರ ಒಂದ್ ವಾರ ಕೊಡ್ತ ಅದಲ್ಲಾ
ಈಗ ಜುಲೈ ದಿನಕ ಜುಲೈ ತಿಂಗಳದಾಗ ಕೊಟ್ರಂದ್ರೆ ಒಂದ್ ಬೆಳಿ ಬರ ತನ ಕೊಡ್ತಾರ ಆರ್ ತಿಂಗಳ ತನ ಕೊಡ್ತಾರ
ಹಾ ಹಾ ಕೊಡ್ತರ್ತಾರ ಹಂಗೆ
ಹ ಇವಾಗ ಬಿಟ್ರಂದ್ರೆ ಇನ್ನ ಒಂದ ಬಂದ್ ಮಾಡಲ್ಲ ಆರ್ ತಿಂಗ್ಳ ತನ ಬರ್ತಿರ್ತಾವ ಅವಾಗೇಏನ್ ಚಿಂತಿ ಇರಲ್ಲ ಕೆಯಾರರ್ ಬಂದ್ರೆ ಮತ್ ನೀರ್ ಅನ್ಕೂಲ ಆಗ್ತದ
ಹಾ
ಇವಾಗ ಕ್ಯಾನಲ್ ಇರ್ನ ಇಲ್ಲ ಮಳನೂ ಇ ಹ್ಮ ಬೋರ್ ಐತಿ ಬೋರ್ ಐತಿ ಅಂದ್ರ್ನು ಅಹ ಪಾಳ ಪ್ರಕಾರ ಐತಿ ನಾಕೈ ಜನ ನಮ್ ಕಾಕಂದ್ರಲ್ಲ ಅವ್ರು ಬಿಟ್ಕೊಂಡ ಆದ್ಮೇಲೆ ನಮ್ದು ನಮ್ಮ ಹೊಲ ಬಿಡದು
ಎಡ್ ಬೋರ್ ಐ್ತ ಒಂದೇ ಬೋರ್ ಬೇಕು
ಹ ಬೋರ್ಗಳ್ ಅದಾವೆ ಅಂದ್ರೆ ಒಂದ್ ಬೋರ್ ಆ ಹೊಲುಕ್ ಒಂದೇ ಬೋರ್ ಐತಿ.
ಹಾ ಹಾಕ್ಕ
ಬೇರೆ ಬೇರೆ ಕಡೆ ಅದಾವ ಹ ಪಾಳೆ. ಪ್ರಕಾರ ಒಂದಿಸ್ತೀನ ಅವ್ರು ಅವ್ರ ಆದ್ಮೇಲೆ ನಾವು ಹಿಂಗ. ನಾವ ಆದ್ಮೇಲ್ ಅವ್ರು. ಹ್ಮ್ ಅಂಗ್ ಬಿಟ್ಟಗಸಿಲ್ಲ ಮಣ್ಣಿನ್ ಹ್ಮ್
ಮೊನ್ನೆ ನಾವ್ ಬಿಟ್ಟಿದ್ವಿ.
ಹಾ ಅಕ ಹಾಕ್ಕ
ಇವಾಗಿದ್ರು ಅವ್ರು ಹಾಕೊಂಡ್ರಲ್ಲ ಸ್ವಲ್ಪೆ ಹೊಡ್ದ್ ಮಳಿ ಬರ್ತದ ಮಾಡ ಹಾಕೊಂತ ಲ
ಹಾ ಹೌದಕ್ಕ ಹೌದಕ್ಕ.
ಸ್ವಲ್ಪ ಅಸ್ತಿ ಆಗ್ಲಿ ಅಂತ ಬಿಟ್ಟಿದೀವ್ ನೀರು. ಹೋಗಿದ್ರೆ ಒಟ ಮಳಿನೇ ಬರ್ಲಾಗೈತಿ ಬರೀ ಮಾಡ್ ಆಗ್ತದ ಮಳಿನೇ ಬರ್ಲಾಗ್
ಅಂದ್ರೆ ಈಗ ನ್ಯೂಸ್ ಪೇಪರ್ದಾಗೆಲ್ಲಾ ನೋಡಿದ್ವಿ ಮಳೆನೇ ಬರಲ್ಲ ಏನ ಮುಂಗಾರು ಮುನಿಸ್- ತು ಹಂಗ ಹೀಂಗೆ ಅಂತ.
ನಾವು ಕಾಲ್ ಮಾಡ್ ಕೇಳಿದ್ವಿ ಅವ್ರಿಗೆ ಹವಾಮಾನ ಇಲಾಖೆದವ್ರಿಗಿ.
ಅವ್ರು ಇನ್ನು ಎರಡ್ ದಿನದೊಳಗ್ ಬಿಡ್ತ ಇನ್ನ ಎರಡ್ ದಿನದೊಳಗ್ ಬರ್ತೈತಿರಿ ಮಳಿ. ಬರ್ದೈತಿ ಜಿಟ್ಟಿ ಮಳೆ ಐತಿ ಅಂತ ಹೇಳಿದ್ರ.
ಅಂದ್ರೆ ಅವರ್ಗೂ ಫೋನ್ ಮಾಡ ಕೇಳ್ಬೋದ ಅವ್ರೆ